ಹಲೋ ಟೀ ಆಯ್ತಾ
ಹಲೋ ಹಾ
ಟೀ ಕುಡುದ್ರ ಟೀ
ಟೀ ಇನ್ನ ಆಗಿಲ್ಲ ಟೀ ಆಯ್ತು
ಪ್ಲೇಟ್ ಗೊತ್ತಾಗಿದೆ
ಹಾ ಈಗ ಜಸ್ಟ್ ಆಯ್ತು ನಿಮ್ಮದು
ನಮ್ದು ಆಯ್ತಪ್ಪ
ಹ್ಮ್ ಏನ್ ಸೈರನು ಪೊಲೀಸ್ ಸೈರನು
ಹಾ ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೀನಲ್ಲಾ ಸೌಂಡ್ ಕೇಳಿಸ್ತಾ ಇದೇ
ಹೌದಾ
ಹ್ಮ್ ಇದು ನಮ್ಮ ಇಲಾಖೆ ಕೋಶನ್ ಕೇಳಿ
ಒಂದಿಷ್ಟು ಕ್ವಶನ್ ಇದಾವೇ ರಾಜ ಪುನರ್ ರಾಜ ಪುನಾರ್ ಆಯೋಗ ಅದಲ್ಲ ದಾರ ಆಯೋಗ ಅಂತ ಬರ್ತ ಅದ್ರೊಳಗೆ ಅದು ಎಷ್ಟು ಸ್ಥಾಪನೆ ಆಯ್ತು ರಾಜಧ್ಯಕ್ಷರ ಯಾರ
ಅದು ಮೇಬಿ ಹದೊನೂರ ಐವತ್ ಮೂರು
ಅಲ್ಲಲ್ಲ ದಾರ ಆಯೋಗ ದಾರ್ ಕಮಿಷನ್
ಹು ನಾಲ್ವತ್ತೆಂಟ
ಹ್ಮ್ ನಾಲವ್ವತೆಂಟು
ಹಾ
ಅದರ ಅಧ್ಯಕ್ಷರು
ಅವ್ರ ಯಾರತ್ತ ಪ್ರೆಸಿಡೆಂಟು ಬಸಗೆದಾರಿ ಇರ್ತಾರ ಮತ್ತೆ ಅದ್ರ ಮೆಂಬರು
ಹಾ
ಮೆಂಬರ್ ಯಾರು
ಜೇನ್ ಲಾಲ್
ಜೇನ್ ಲಾಲ್ ಪನಲಾಲ್
ಹ್ಮ್ ಮತ್ತ ಆಮೇಲೆ ಬರ್ತ್
ಜೇ ವಿ ಪಿ ಅದ್ರಲ್ಲಿ ಯಾರು ಇರಲ್ಲ ಎಲ್ರರು ಮೆಂಬರ್
ಹಾ ಎಷ್ಟರಗ ಅದು ಸ್ಥಾಪನೆ
ಅದು ಐವತ್ತಾರ
ನಲ್ವತ್ ಹಾ ಸೇಮ ಅಂದ್ರೆ ಡಿಸೆಂಬರ್ ನಲ್ವತ್ ತ್ತೊಂಬತ್ತರ ತಮ್ಮ ಒಡಗೆಯನ್ನು ಅವರು ಕೊಡತಾರೆ ಅವರು ಭಾಷೆ ಹೆಚ್ಚ ಆದ್ರ ಮೇಲೆ ಕೊಡ್ಬಾರಡ್ರಿ ಭಾರತ ದೇಶಕ್ಕ ಏಕೈತೆಕ್ ಧಕ್ಕೆ ಆತದಂತ ಹೇಳ್ತಾರ ಅವರು ಒಪ್ಪಿಗೆ ಕೊಡಲ್ಲ
ಯಾರೋ ಇವ್ರಾ
ಜೆ ವಿ ಪಿ ಸಮಿತಿ ಇದೆ ಎನ್ನುಾರೆ ಅವರು ಆ ಜವಾಹರ್ಲಾಲ್ ನೆಹರು
ಹು
ಪಟ್ಟಾ ಬಿಸಿತರಾಮಯ್ಯ
ಹ್ಮ್
ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಇವರೆಲ್ಲಾರೂ ಜೆವಿಪಿ ಸಮಿತಿ ಹೇ ಎಲ್ಲಿ ಇರ್ತಾರ ಅವರು ಅವ್ರ್ ಯಾರು ಹೆಚ್ಚ ಕಮ್ಮಿ ಹೆಚ್ಚಲ್ಲ ಕಮ್ಮಿ ಅಲ್ಲ ಅಂತೇಳಿ ಯಾರಿಗೆ ಅಧ್ಯಕ್ಷರು ಕೊಡಲ್ಲ ಅದ್ರೊಳಗೆ
ಹೌದಾ
ಟಿ ಶ್ರೀರಾಮಲು ಗೊತ್ತ
ಗೊತ್ತು ಶ್ರೀರಾಮುಲು ಹೇಳಿ ಆಂಧ್ರ
ಹ್ಮ್ ಆಂಧ್ರ ನೂರ ಐವತ್ತೆಂಟು ದಿನಗಳ ಕಾಲ ಉಪವಾಸ ಮಾಡಿ ಸಾಯತಾರಲ್ಲ ಅವರು
ಹೌದೌದು ಹೇಳಿ
ಅವ್ರ ಅವ್ರ ಸತ್ಯಂದಾನೇ ಮತ್ತೆ ಭಾಷೆ ಭಾಷಾ ಭಾಷೆ ಆಧಾರದ ಮೇಲೆ ರಾಜ್ಯಗಳು ಕೊಡ್ತಾರೆ
ಹಾ
ದೇಶ ಮೊದಲ ಹಾ ಅದೇ ಕೇಳಾಕತ್ತೀನಿ ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯವುದು
ಆಂಧ್ರ ಪ್ರದೇಶ್
ಹಾ ಆಂಧ್ರ ಪ್ರದೇಶ್ ಹಾ ಅದ್ರ ರಾಜಧಾನಿ ಯಾವ್ದಾಗಿತ್ತು ದೌಲ್ಗಣ ದೌಲ್ ಹಲೋ ಏನು ಹಾ
ಕರ್ನೂಲ್ ಕರ್ನೂಲ್
ಕರ್ನೂಲ್ ಹಾ ಈಗ ಹಾ ಹಾ ಇದು ಹೈದ್ರಾಬಾದ್
ಹೈದ್ರಾಬಾದ್ ಇವಾಗ ಅಮರಾವತಿ ಅಲ್ವಾ
ಹೊಲ್ಸತ್ ನೋಡ್ ಬೇರೆ ಸಾಕ ವಯಟ್ದ ಹಾ ವಲ್ಸರ್ದು ಅಲೋ
ವ ಇವಾಗ ಕ್ಯಾಪಿಟಲ್
ಅಲ್ಲ ಹೈದ್ರಾಬಾದ್ ಇವಾಗ
ಆಂಧ್ರ ಪ್ರದೇಶ್ ಹೈದ್ರಾಬಾದಾ
ಹಾ
ಕಲಂಗಾಣ
ಅ ಹೌದಲ್ಲ ಅಮರಾವತಿನೇ ಅಮರಾವತಿ
ಹ್ಮ ಹ
ಮತ್ತೆ ಫಜಲಲ್ಲಿ ಆಯೋಗ
ಪಜಲಲ್ಲಿ ಆಗ ಐವತ್ ಮೂರಲ್ಲಿ
ಹಾ ಇದು ಅಧ್ಯಕ್ಷರ ಯಾರ ಇರ್ತಾರೆ
ಅವನೇ ಅಲ್ಲಿ ಇರ್ತಾನೆ ಪದಲ್ ಅಲ್ಲಿ
ಹ್ಮ್ ಮತ್ತೆ ಎದರ ಬಗ್ಗೆ ಕೇಳಕ್ ಕೋಶನ್
ಅದು ಏನ್ ಸಿಫಾರಸು ಮಾಡ್ತ ಅಂದ್ರೆ ಪಜಲಲ್ಲಿ ಅಂದ್ರೆ ಹದ್ನಾರು ರಾಜ ಹದಿನಾರು ರಾಜ ಮತ್ತೆ ತ್ತ ಏನ
ಅದಿನಾರು ರಾಜ ಆರು ಕೇಂದ್ರಾಡಳಿ
ಹ ಆರೋಗ ಕೇಂದ್ರ ಹೋಗೋಡ್ದ ಆದ್ರೆ ಅ ಶಿಪಾರಬ್ ನಿಯಲ್ಲಾ ಶಿಪರ ಹದಿನಾಕು ರಾಜ್ಯಗಳು ಮತ್ತೆ
ಮೂರು ಕೇಂದ್ರಾಡಾಳಿತ ಪ್ರದೇಶಗಳು ಮೂರು ಕೇಂದ್ರಾಡಳಿತ ಪ್ರದೇಶ
ಮೂರ್ ಮಾಡಲ್ಲ ಜಾಸ್ತಿ ಮಾಡ್ತಾರಾ
ಆರು ರಾಜ್ಯಗಳು ಮತ್ತು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳು ರಚಿಸಬೇಕೆಂದರು
ಹ ಹಾ ಅಂದ್ರೆ ಹದ್ನಾಲ್ಕು ರಾಜ್ಯ ಏನ್ ನಾಲ್ಕ ಏನ್
ಇಲ್ಲ ಆರು ರಾಜ್ಯಗಳು ಮೂರು ಕೇಂದ್ರಾಡಳಿತ ಪ್ರದೇಶಗಳು
ಹ
ಎಲ್ಲ ಬುಕ್ಕೆ ನೋಡಕತ್ ಹಾ
ಹ ಜಾಸ್ತಿ ಯಾಬುಕ್ ಹೋಗ್ತಾದ ನೀನು
ಓ ಇದು ಹ್ಮ್ ಸ್ಪರ್ಧಾ ವಿಜಯತ ಭಾರತ ಸಂವಿಧಾನ
ಹೌದಾ ಹಾ ಏನ್ ಸುರೇಂದ ಜಾಸ್ತಿ ಇರ್ಬೇಕಲ್ಲ ಅದು
ಇಲ್ಲ ಅಷ್ಟೇ ಅಲ್ಲ
ಹೌದಾ
ಹ್ಮ್
ಮೇ ಬಿ ಈ ಹಾಗೆ ಹೊಂಟಿರ್ಬೇಕು ಎಂಟು
ಹ ಇಲ್ಲ ಇಲ್ಲ
ಇಲ್ಲ ಎಂಟಿದೆ ನೀನು ಇಲ್ಲ ನಾ ಕಂಪಿಸಕಿಲ್ಲ
ಹ್ಮ್ ಹ್ಮ್
ಎಂಟ ಇರ್ಬೋ ಎಂಟನೆ
ಹಾ ಎರ್ಲಿ ಇದು ಹೈದ್ರಾಬಾದ್ ಕರ್ನಾಟಕ ಸ್ಪೆಷಲ್ ಸ್ಥಾನಮಾನ ಕೊಟ್ರಲ್ಲ ಎಷ್ಟನವಿದ ಅದು
ಹಲೋ
ಅಲೋ
ಮತ್ತೆ ಹೇಳಿ ಏನಾದ್ರು ಕ್ವಶನ್
ಮತ್ತೇ ಕರ್ನಾಟಕ ಧ್ವಜ ಅದೆಲ್ಲ
ಹ್ಮ್
ವಿ ವರ್ಣದುಜ ಯ ಟಯರ್ರ್
ಎಂ ರಾಮಮೂರ್ತಿ ಅದೊಂದು ರಾಜಕೀಯ ಪಕ್ಷವಾಗಿಗ ಶ ಅವರು ಹತ್ತೊಂಬನೂರ ಅರವತ್ತೈದರ ಸ್ಥಾಪನೆ ಮಾಡ್ತಾರ
ಹ್ಮ್ ಹ್ಮ್
ಅ ಯ ಪತ್ರಪ ಕುೂತ
ಹಲೋ
ಹಾ ಹೇಳಿ
ಭಾರತದ ತಿದ್ದುಪಡಿ ಕಾಯ್ದೆಗಳು ಗೊತ್ತಾ
ಹಾ ಹೇಳಿ
ತುದಪಡೆ ಕಾಯದ ಯಾವಾಗ ಪೌರತ್ವ ಕಾಯದ ಯಾವಾಗ ಜಗಬ
ಸಾವರತ್ ಹತ್ತೊಂಬನೂರ ಐವತ್ತೊಂದು ಜೂನ್ ಹದಿನೆಂಟು
ಹ್ಮ್ ಹ್ಮ್ ಹ್ಮ್ ಇವು ಮೂಲಭೂತ ಹಕ್ಕುಗಳು ಎಷ್ಟನೇ ಭಾಗದಾಗ ಬರ್ತು
ಮೂಲಭೂತ ಹಾಕು ಮೂರನೇ ಭಾಗ
ಇಲ್ಲಿಂದ ಎಷ್ಟನೇ ವಿಧಿಯಂದ ಎಷ್ಟನ ವಿಧಿ ಬರದು
ಹನ್ನೆರಲಂದ ಮೂವತ್ತು ಹತ್ತೈದು
ಹ್ಮ್ ಹ್ಮ್ ಹ್ಮ ಮೂಲಭೂತ ಹಕ್ಕುಗಳು ಭಾರತ್ ಮ್ಯಾಗ್ನಕಾಟ್ ಅಂತ ಕರಿತಾರ
ಹಾ
ಹ್ಮ್ ಹೌದು ಕರ ಚರಿವೇಶನ್ ಎಕ್ಸ್ಟ್ರಾ ಕ್ದ
ಮೂವತ್ತೊಂದು
ಅಲ್ಲಿ ಮೂಲಭೂತ ಹಕ್ಕುಳ ನಿರ್ಣಯ ಮಾಡ್ತಾರಂತ
ಜವಾಹರ್ಲಾಲ್ ನೆಹರು
ಸಪ್ರೂ ವದ ಹಲೋ ಸ ಪವರದಿ
ತಪ್ಪು್ರವ್ದ ಹೇಳಿ
ಎಷ್ಟ್ರ ಜಾರಿ ಬರುತ್ತ ಎಷ್ಟಾಗ ಸ್ಥಾಪನೆ ಆಗ್ತದೆ ಸಪ್ರವಾರದ ಎಷ್ಟ್ರಾಗ ಕೊಡ್ತಾರ
ಸಪರುೂ ವರ್ದಿ ಮೇ ಬಿಿ ಅದು ಇಪ್ಪತ್ತೊಂಬತ್ತ ಇಪ್ಪತ್ತೆಂಟ
ಹತ್ತೊಂಬತ್ ನೂರ ನಲವತ್ತೈದು ಸರ್ ತೇಜ್ ಬಹದ್ದೂರ್ ಸಪ್ಪರು ನೇತೃತ್ವ ಈ ಸಮಿತಿ ಭಾರತದಲ್ಲಿ ಮೂರ ಹಕ್ಕುಗಳನ್ನು ನೀಡಬೇಕೆಂದು ಪರಸು ಮಾಡುತ್ತುತ್ತದೆ
ಸಪ್ಪೂರ್ವತಿ
ಹ್ಮ್ ಸಪ್ರೂ ವರದ
ಹ್ಮ ಹ್ಮ್
ಎಷ್ಟು ಸಮಧ ಪಫಸ್ಟ್ ಹ ಎಷ್ಟ ಸಂವಿಧಾನದಲ್ಲಿ ಸಮಿ ಸಲಹಾ ಸಮಿತಿ ಎಷ್ಟ ತ ಅದಲ್ಲ ಸಂವಿಧಾನದ ರಚನಾ ಸಭೆಯಲ್ಲಿ ಸಲಹಾ ಸಮಿತಿಗಳೆಷ್ಟ ತುಪ್ಪಷ್ಟು
ಅಷ್ಟೇ ಲೈನರ್ಲ್ಲಿ ಸಂವಿಧಾನ ರಚನಾ ಸಭಲಿ
ಸಂವಿಧಾನ ರಚನಾ ಸಭೆಯಲ್ಲಿ ಹ್ಮ ಇವು ಸಮಿತಿಗಳು ಮಾಡ್ತಾರಲ್ಲ ಸಮಿತಿಗಳು ಎಷ್ಟು ಸಮಿತಿಗಳು ಇರ್ತಾವ ಅಲೋ ಇದು ಸಮಿತಿಗಳು ಎಷ್ಟು ಇರ್ತಾವ ಸಂವಿಧಾನ ರಚನಾ ಸವಲೆ
ಇಪ್ಪತ್ತೆರಡು ಸಮಮಿತಿ
ಉಪಸಮಿತಿಗಳುಗಳು
ಉಪ ಸಮಿತಿ ಮೇ ಬಿ ಹನ್ನೊಂದೇನ ಇರ್ಬೋದು
ಹ ಹನ್ನೆರಡು ಉಪ ಸಮಿತಿ ಉಳಕದು ಸಮಿತಿಗಳ್ದು
ಹನ್ನೆರಡು ಉಪಾಸಕ್ತತಿನ ಹ್ಮ ಮತ್ತೆ
ತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರಾರರುತ್ತಾರೆ
ಸಲಹಾ ಸಮಿತಿಯ ಅಧ್ಯಕ್ಷ ಯದು
ಗಳ ಸಲಹಾ ಸಮಿತಿ
ಸಲಹಾ ಸಮಿತಿ ಅಂದ್ರೆ ಯಾರು ಗೊತ್ತಾಗ್ತಲ್ಲ ಯಾರು
ಇವರು ಸರ್ದಾರ್ ವಲ್ಲಭಭಾಯ್ ಪಟೇಲ್
ಅವರೇನಾ ಉಪ ಸಮಿತಿ ಅಂದ್ರೆ ಜೇ ಬಿಿ ಕುಪ್ಪಳ್ಳಾನಿ
ಹಾ ಜೆಬಿ ಕಪ್ಲಾನ್ ಇದು
ಅಂದ್ರೆ ಕಾಲೇಜ್ ಹೋಗಲ್ವಾ ಹಾ ಪ್ರಸ್ತಾವ ಪ್ರಸ್ತಾವನೆ ಸವನ್
ಪ್ರಸ್ತಾವನೆದು ಹೌದಾ ಓಕೆ ಓಕೆ